ಹಲೋ
ಹಲೋ
ಅದೇ ರೀ ರಾಮಣ್ಣವರ
ರಾಮಣ್ಣಾನವರ
ಗಾಡಿ ಬೇಕಾಯ್ತ ಅಲ್ರರಿ ಅವಾಗ ಹಚ್ಚಿನಲ್ ಗಾಡಿ ನೋಡ್ರ
ನೋಡಿ ನೋಡಿ
ಹಾ ಅದೇ ಸ್ಪೆಂಡರ್ ಬೇಕಾಯಯಿತು
ಅೌದ ನೋಡಿ ಫೋಟೋ ಕಳ್ಸಿದಲ್ಲ ನಿನಗ
ಕಳ್ಸಿದ್ರ ಅದಕ್ಕೆಚ್ಚ ಚಲೋ ಅದಲ್ರಿ
ಹ್ಮ ಎಲ್ಲ ಚಲೋ ನೋಡ್
ಹ್ಮ್
ಇಷ್ಟರು ಮಾಡಲ್ಲ ಆದ್ರೆ
ಹಾ
ಎಷ್ಟ ಮಾಡೆಲ್ ಲಪ್ಪ ಗಾಡಿ
ಏ ಆವಾಗ ಹಳೆ ಮಾಡಲ್ ಅದು ಹದಿನೆಂಟರ ಹದಿನೆಂಟರ ಹದಿನೆಂಟರ ಮಾಡಲ್ ಅದು ಹದ್ನೆಂಟು ಹಾತೊಂಬತರ ಮಾಡಲ್ ಅದು ಹ್ಮ್ ಹದಿನೆಂಟರ ಹಾತೊಂಬತ್ತು ಮಾಡೆಲ್ ಸಿಂಗಲ್ ಲೋನ್
ಹ ಸಿಂಗಲ್ ಓನರ್ ಅದ ಅದ್ ಎಷ್ಟಕ್ಕಂತ ಬಿಡ್ತಾನ ಈಗ ಸದ್ದು
ನ್ ಮಾತಾಡ್ಬೇಕು ಮಾತಾಡಹಳ್ಬೇಕು ಒಂದ ಅವ್ ಹೇಳಕತನ ಒಂದ್ ಅ ಇಲ್ಲ ಎರಡು
ಅಲ್ಲ ಎಪ್ಪ ಎಂಬತ್ತ ಗೊತ್ತದ್ರೆ ಬಾಳದ ಎಷ್ಟ್ ವಯಸಿಂದ ಅಂದ್ರೆ ಅಳ ಗಾಡೆ ಅಂತ ಇದೆ ಮತ್ತೆ ಈಗ
ಆಯ್ತು ಚಲೋ ಆದ್ರೆ
ಗಾಡಿ ಚಲೋ ಸಿಂಗಲ್ ಓರ್ ಓನರ್ ಅಂದ್ಬಿಡು ಎಷ್ಟು ಹೊಡದ ಗಾಡಿ
ಗಾಡಿ ಎಷ್ಟು ಕಡಿಮೆ ಓಡ್ಸಣ ಜಗ್ಗೆ ಓಡಿಲ್ಲ ಒಂದ್ ಮೂವತ್ತನ ಹೊಡದು ಮೂವತ್ತ ನಲ್ವತ್ತರ ಮ್ಯಾಗ ಹ್ಮ ಜಾಸ್ತಿ ಹೊಡೋದು ಒಂದು ಐವತ್ತು ತಾನಾ ಹೋಡೋದ
ಹ್ಮ್ ಹ್ಮ್ ಎಷ್ಟು ವರ್ಷದ್ದ ಅದದು
ಅದು ಒಂದ್ ಐದಾರು ವರ್ಷದ್ದ ಅದ
ಹ ಐದು ವರ್ಷದಾದ ಎಂಬತ್ತೊಂದ್ರ ಯಾರ್ ತಕೊಂತಾರೆ ಇವಾಗ
ಅದ್ರ ಕಡಿಮೆ ಮತ್ತ
ಹ್ಮ್ ಕಡಿಮೆ ಮತ್ ಮುಖ್ಯ ಡಾಕ್ಯುಮೆಂಟ್ಸ್ ಅದೆಲ್ಲ ರೆಡಿ ಅದಲ್ಲ ಮತ್ತೆ ಗಾಡಿ
ಎಲ್ಲಾ ರೆಡಿ
ಹ್ಮ್ ಹ್ಮ್ ಅದಕ್ಕೆ ಹೆಚ್ಚಿದೆ ಮತ್ತೆ ಇಲ್ಲಾಂದ್ರ ಬ್ಯಾರಾರ ಗಾಡಿ ನೋಡಮ್ಮ
ಹ್ಮ್ ಅದ ಎಲ್ಲ ರೆಡಿ ಆತ ಕಡಿಮೆ ಕೇಳ ಒಂದ್ ಎಷ್ಟು ನಲ್ವತ್ತಾದ್ರ ಸಾಕಲ್ ಓಹ ಅಷ್ಟ ಯಾವತಾನ ಎಂಬತ್ತ ಏನ್ ಕೊಡದದ ಅವನಿಗೆ
ನಲ್ವತ್ತಾದ್ರ ಅವನಿಗೆ ಲಾಸ್ ಅದಂಗ ಅದ ಒಂದ ಇರ್ಲ ಐವತ್ತ ಐವತ್ತ ಐವತ್ತು
ಹ್ಮ್
ಅದ ಹೇಳಕತನಲ್ಲ ಅದನ್ನ ಹೇಳಿದ ನಾನ ಕಡಿಮೆಗೆ ಹೇಳಮ್ಮಂತ ಒಂದು ಐವತ್ತಂದ
ಅಲ್ಲ ಎಂಬತಕ್ಕೆ ಬುಡ್ತಾನೇನು
ನನಗಾದ್ರಾಗ ನೋಡಿ ಮಾಡಿ ಕೊಡಮ್ಮೂ ಒಂದ್ ಎಪ್ಪತ್ತು ಅರವತ್ತೈದು ಕೊಡ್ತ ನಿನಗಾದ್ರ ಅಂತ ಅಂದ
ಹ್ಮ್
ಆದ್ರ ಸಲಾಗ
ಏನ ಇಲ್ಲ ಆತ್ತ ಐವತ್ತು ಅಷ್ಟಿಗೆ ಬಿಡತ್ನಂದ ಅಂದ್ರ ಬ್ಯಾಡ ಇಲ್ಲಾಂದ್ರ ಇನ್ನೊಂದ್ ಗಾಡಿ ನೋಡ್ ಗಾಡೇನ್ ಚೊಲೋ ಅದ ಬೂಡು ಹೊಸದ ಹ್ಮ್
ಎಷ್ಟು ನಾ ಮಾತ್ರ ಲಾಸ್ಟ್ಗೇ ಒಂದ್ ಐವತ್ತನ
ಹ್ಮ್ ಹ್ಮ್
ನಡೀತತಿಲ್ಲ
ನಡ್ದ ಐವತ್ತಾದ್ರ ಏನ್ ಪರಕು ಬೀಳೋಲ್ಲ ನಂಗ್ ಪೂರಾ ಹೊಸದೇ ಬೇಕಾಗಿತ್ತು ಒಂದ್ ವರ್ಷದ ದ್ಯಾ
ಅಂದ್ರೆ ನಂಗ್ ಗಾಡಿ ಚಲೋ ಅದಲ್ಪಾ
ಹ್ಮ್
ಹ್ಮ್ ನೋಡ್ ಮತ್ತ ಒಂದ್ ವರ್ಷದ್ದ ಅಂದ್ರ ಏನೊಬ್ಬರ ಬಲೆೆ ಅದಿ ಕೇಳನ ಕೇಳ್ತನಿ
ನೀವ ವಿನೋಂದ್ರ
ತಗೊಂಡು ಎಷ್ಟು ಒಂದ್ ವರ್ಷನ ಆಗಿಲ್ ನೋಡಿನ ಏಳ್ ತಿಂಗಳಾಗ್ಯಾದ
ತಗೊಂಡ್ ಏಳ್ ತಿಂಗಳ ಅಂದ್ರ ಈಗದ ಒಂದ್ ಒಂದ್ರ ಮ್ಯಾಗ ಇರ್ತದ ಗಾಡಿ ಏಳ್ ತಿಂಗಳಂದ್ರ
ಅವ ಇವಾಗ ಅರ್ಜೆಂಟ್ ಬೇಕಂತಂದು ಎಷ್ಟು ಇವತ್ತ ಅವ ಇನ್ನು ಎಷ್ಟು ಒಂದ ಹೇಳಾಕತ್ತಾನ
ಒಂದು ಏಳ ತಿಂಗಳು ಅಂದ್ರ ಬಾಳ ಆತಪಾ
ಎಲ್ಲಿ ಹೊಸ ಗಾಡಿ ಅಲ್ಲ ಇನ್ನ ಹೊಸ ಗಾಡಿ ಇನ್ನು ಅದು ಏಳ ತಿಂಗಳ ಅವಂದು ಇವಾಗ ಮನ್ಯಾಗ ಪ್ರಾಬ್ಲಮ್ ಆಗ್ಯದ
ಹ್ಮ್ ಹ್ಮ್
ಅದ್ರ ಸಲಾಗ ಮಾರಾಕತ್ತಾನೂ ಮತ್ತ ಅವ ತಗೊಂಡುದು ಎಷ್ಟು ಗೊತ್ತಾ ಒಂದ್ ಇಪ್ಪತ್ತಕ್ ತುಗೊಂಡಣಾವ
ಒಂದು ಇಪ್ಪತ್ತ ಅದೇ ಅಲ್ಲ ಒಂದ್ ಇಪ್ಪತ್ಗೆ ಶೈನೀನ ಬರ್ತವಪ್ಪಾ
ಮತ್ತೆ ಇವಾಗ ಹೊಸತ್ತುಗೊಂತಿಯಾ ನೀನು ಅದೇ ಗಾಡಿ ಬೇಕಂತ ಅವನು ಅದೇ ಗಾಡಿ ತುಗೊಂಡಿದ್ದ
ಅಲ್ಲೀಗ ಒಂದು ಎಪ್ಪತ್ಕ ಹೊಸಾದ ಬರ್ತಲ್ಲ ಒಂದು ಇಪ್ಪತ್ಕ
ನೋಡ ಏನ್ ಮಾಡ್ತೀ
ಹೆಂಗಂತಿ ಹಂಗ್ ನೀ ಚೊಲೋದಂತ ಅಂದ್ರ ತಗಾಮೂ ಚಲೋಲಪ್ಪ ರೊಕ್ಕ ಜಾಸ್ ಆದ್ರೆ ಏನೆಲ್ಲ ಚಲೋದ್ ಅಂದ್ರೆ ತಗಮೂ
ಚುಲೋ ಅದ ಎಲ್ಲ ಗಾಡಿ ಏನಾಗಿಲ್ಲ ಹೊಸ ಗಾಡಿನೇ ಆದದು
ಹ್ಮ್ ಹ್ಮ್
ಒಂದ ಹೇಳಕ್ಕತ್ತನ
ಒಂದ್ ಒಂದಕ್ಕೆ ಬರ್ತನ ಕೇಳ ಅವ್ನ ಅರ್ಜೆಂಟ್ ಆದ ಅಂತಿದ ಅವ ನೀವನ್
ಅವನಿನು ಅರ್ಜೆಂಟ್ ಆದ ಅಂತನ ಒಂದ ಅಂತನ ಅವ ಹ್ಮ್ ಅವ್ನಿಗೆ ಒಂದು ಬೇಕಾಗದ
ಹ್ಮ್ ಹ್ಮ್
ಅದ್ರ ಸಲಾಗಿ ಒಂದು ಒಂದು ಅಂತ ಹೇಳಕತ್ತಾನವ
ಕೇಳ ಕೇಳವ್ನೊಮ್ ನಾನ್ ಅವಂದು ಅ ಗಾಡಿದ ಪೋಟಾಕ ಅದ್ರದ ಬೇಡ ಅದ ಯಕ ಸುಮ್ನೆ ಗಳಿಗಡದ ಐದ
ಹ್ಮ್
ಐತಳ ಅವಂದು ಬ್ಯಾಡ ಗಾಡಿ
ಹ್ಮ್ ಹ್ಮ್.
ಬಾರ ಹೊಳ್ ಕೇಳಂತ.
ಹ್ಮ್ ಇದು ಗಾಡಿಯ ಪೋಟ ಹಾಕ್ ನೀನು.
ಹ ಇವಾಗ ಹೇಳಿದ್ನಲ್ಲ ಅದರ್್ದ.
ಹ್ಮ್.
ಇವಾಗ ಹೇಳಿದ್ನಲ್ಲ ಅದ್ರದ್ದ.
ಹ್ಮ್ ಒಂದಕ್ ಬಿಡ್ತನ ಅಂತರ ನನಗ ನಡಿದ್ದ ಬಿಡು ಹೊಸತ. ಹಸತ್ತಗಂದಂಗ್ದಲ್ಲ ಅದಕ್ಕೆ.
ಹೌ ಇದನ್ನು ಹೊಲ್ಸ ಗಾಡಿನೇ ಅದ ಅದ್ರ ಸಲ ಹೇಳಕಾಯತಿ ನಾನ ನಿಂತ ಅಂತ ಏನ್ ಮಾಡ್ತೆ ಅಂತ. ಒಂದು ಯಾಕಂದ್ರೆ ನೀನು ಗೊತ್ತಿರ ಲ್ಲಾ ಅದ ಸಲಗ ನಿನ್ ಜೋಲ ಗಾಡಿ ನಾನನ್ ಹೆಂಗ ಕೊಡಿಸ್ತೀನ ಅವಳ ಬೇರೆ ಗಾಡಿಗಳು.
ಹ್ಮ್ ಇರ್ಲ ಇರ್ಲ ಅದೇಡತ್ತಾಗ ಪೋಟಕ್. ರೆಡಿ ಆಗಲ್ಲ.
ಎಲ್ಲಾ ರೆಡಿ ಇಟ್ಕೊಂಡ ಕೇಳತ ನಾನ ಎಲ್ಲಸ.
ಹ್ಮ್ ಅದೇ ಒಂದು ಆರ್ಧಟಿಗೆ ಬೇಕ ಗಾರ್ನನ್ಸಲ.
ಹ್ಮ್ ಏನಿಲ್ಲ ಒಂದ್ ಮೂರ್ ದನ್ದಾಗ ಮಾಡಕ ಕೊಡ್ತಾನ ನಮ್ಗೆ ಗೊತ್ತಿರತಾನ ಒಬ್ಬವ.
ಹ್ಮ್ ಆಯ್ತಾಯ್ತಾನೆ ಹೆಂಗಾಯಯ್ತ ಮೂರ್ ದಿನದ ಹ ಆಯ್ತು.
ಆಯ್ತ್ ಮೂರ್ ದಿನದಾಗ ಅಂದ್ರನು ಅವ್ನಿಿಗೆ ಎಷ್ಟಾಗ ಒಂದು್ ಕೊಡಮ್ಮ.
ಹ್ಮ್ ಒಂದು ಈಗ ಅರ್ಜೆಂಟ್ ಒಂದಿಲ್ಲ ನನ್ಗೆ ಎಪ್ಪತ್ತಾದ ಈಗ.
ಎಪ್ಪತಾವ.
ಹ್ಮ್ ಎಪ್ಪತ್ತ ಅದಕ್ಕೆ ನಿನಗೆ. ಅದ್ ಅವಾಗಂದ ಆಗಾಡಿದ್ದೇ ಇದೆಲ್ಲ ಬಾಳ ಅ್ದಪ್ಪ. ಕಂತ ಎಪ್ಪತ್ತದು ಹೆಸರುಲಾಗನ ಮೋತ್ಕಡ.
ಹ್ಮ್ ಆಯ್ತು ಹೇಳಿದ್ರ ಮಾತಾಡಿದ್ರ ನಡಿದ್ದ ಒಂದ ಬಲ್ಲಿ. ಅದೇ ಅವನ ಬಲ್ಲಿ ಮಾತಾಡಮ್ಮಂತ ನನ್ ನಂಬರ್ ಆದ್ ನಂಬಲ್ಲಿ.
ನಂಬರ್ ಪಟ್ ಕೊಟ್ಟ ಆಕ್ ಬಿಿಡು ಎಲ್ಲ ನೋಡತನಿ ನಾನ್ ಮೈತ್ ಹೋಗ. ಗಾಡಿ ಎಲ್ಲ ಚೆಕ್ ಮಾಡ್ತನಿ ಹೆಂಗದ್ ಹೆಂಗಿಲ್ಲ ಅಂತ.
ಹ್ಮ ಗಾಡಿ ಫೋಟೋ ಕಳಸ್ತನಿ.
ಕಳಸ ಕಳಸ ಅನ್.
ಇಲ್ಲಾಂದ್ರ ಹಂಗಗೆರು ಕಳಸತನ ನೋಡ ಇವಾಗ.
ಹ್ಮ ಕಳಸ ಕಳಸ.
ಕಳ್ಸೀಿನಿ ಹಂಗೆ ನೋಡು ಒಂದ್ ಸೆಕಂಡ.
ಹ್ಮ ಹ್ಮ. ಗಾಡಿಯಲ್ಲ ಚಲತತ ಅಾನ. ನೀ ಅಂದಮಾಗ ಮತ್ತೇನ ಇಲ್ಲಾ. ನೋಡದ ಬಂದೆ ಮತ್ತೆ ಗಾಡಿ ಮಾಲಕ್ ಗೂಡ ಮಾ ಮಾತಾಡಂದಲ್ಲ.
ಹ್ಮ್ ನೋಡ ಕಳ್ಸಿ ನೋಡ ಹಂಗೆ.
ಹಾ ಡೌನ್ ಮಾಡಕ್ ಆಯತ್ನ. ಬಂದು ಬಂದು ಬಂದ ಚಲೋ ತಗಿದನ್ ಗಾಡಿ ಏನೆಲ್ಲ. ಪಾಸಿಂಗ್ ಇಲ್ಲಿ ಆಯ್ತಗರುದ ಅದ.
ಹ್ಮ್ ಗಾಡಿ ಹೊಸ ಗಾಡಿನೇ ಅದು.
ಹ್ಮ್ ಅಷ್ಟೇನ್ ಒಂದು ಈ ಒಂದು ಹೊಸದ ಕಂಡಕ್ ಕಾಣತತ್ತಗ ಏನ್ ಪರವಾಗಿಲ್ಲ.
ಹೊಸದ ಯಕಡೆ ಜಾಸ್ತಿ ಓಡ್ ಶ್ಯಾಡಿಲ್ಲ ಅವ. ಹ್ಮ್.
ಹತ್ ನ ಅತ್ೊಂದ್ಸಬ್ ಕ ಮಾತಾಡಮ್ಮ ಈಗ ಇನ್ನೊಂದ್ ಎರಡ್ ದಿಂದ ಯಾವರಾ
ಅತಂದ ಇಲ್ಲ ಬಗ್ಲಾಗ ಗೌಡವರು.
ಗೌಡೂರ
ಹ್ಮ್
ಆಯ್ತ ಅಷ್ಟು ಮಾಡು ಹದ್ರ ಆಯ್ತ ಅತ್ತಂದಲ್ಲಿ ಬರ್ ಬಂದು ಮಾತಾಡಿದ್ರಯ್ತು ರೊಕ್ಕ ಪಕ್ಕ ತಾ ಬರ್ತನಿ ಗಾಡಿ ತಗಂದ್ ಕೆಸ ಡಾಕ್ಯುಮೆಂಟ್ಸ್ ಹೆಸರುನ ಅರ್ಧ ಕೊಟ ಆಯ್ತು
ಅದೇ ಇವಾಗ ಕೊಡಮು ಹ ಎಷ್ಟು ಎಪ್ಪತ್ವಂತಿದಲ್ಲ ಎಪ್ಪತ್ ಕೊಟ್ ಬಿಡಮ್ಮ
ಹ ಅ ಅಪ್ಪ ಅಲ್ಲ ಆಗಣ ಮೂವತ್ ಕೊಟ್ರ ಐತ
ಎಪ್ಪತ್ತಣ ಆಯ್ತು ಇವಾಗ ಎಪ್ಪತ್ ಕೊಡಾಮ ಎಪ್ಪತ್ ಕೊಟ್ರ ಆಯ್ತಿ ಇವಾಗ ಮತ್ತೆ ಆಐ್ತ ನಿನ್ ಹೆಸರುಲ್ಲ ಮಾಡ್ಸ್ಕೊಂಡು ಆಮೇಲೆ ಮತ್ತೆ ಕೊಡಮ್ಮಂತ ಏನೋ ಒಂದು ಮೂವತ್ತ ಎಲ್ಲ ಇಪ್ಪತ್ ಕೂಡ ಮತ್
ಹ್ಮ್ ಆಯ್ತಾಯ್ತಾ ಅಷ್ಟ ಮಾಡಿದ್ರೆ ಆಯ್ತು
ಹೇಳಂತ ಅವನು ಅವನಿಗೆ ಗೊತ್ತಿರ ನಾನ ಅವನಿಗೆ ಹೇಳಿದ್ರ ನಡತದ ಇವಾಗ ಅವಂತುನು ಎಮರ್ಜೆನ್ಸಿ ಅದ ಹೊಸ ಗಾಡಿ ಅದ ಅದಕ್ಕೆ ಒಂದು ಒಂದೆನಾವ ಅವ ಎಷ್ಟು ಗೊತ್ತಾ ಒಂದ್ ಇಪ್ಪತ್ ಬಂದಿತ್ತಲ ಅವ್ನಿಗೆ ಒಂದು್ ಮೂವತ್ತು ಒಂದು್ ನಲ್ವತ್ತು ತ್ರರ್ತಾನ ಹೇಳಿದ
ಆ ಅದಕನ್ ಒತ್ತತಾಗ ಅವಾಗನ ಮಾರಕ್ ನಿಂತಂದ್ರ ಒಂದ್ರ ಮ್ಯ ಮ ಕ ಮಾತಾಡಂ
ಮತ್ತ ಅದಕ್ಕೆ ಕಡಿಮೆ ಮಾಡಸಿನಿ ಒಂದು ಒಂದ್ ಏಳ್ ಕನ
ಒಂದ್ ಹಡ್ಕೊಂಡ ಮಾಡಪ್ಪ ನಂಬ ಇಷ್ಟ ಇಷ್ಟ
ಅಲ್ಲ ಜಾಸ್ತಿನೂ ಕಡಿಮೆ ಮಾಡೋದ್ ಬೇಡ ಏನು ಒಂದ್ ಹತ್ತು ಇಲ್ಲ ಹದ್ನೈದು ಕಡಿಮ ಮಾಡ್ಸಮ್ಮಂತ ಅಂಗಕೊಂಡೀನಿ
ಹ ಆಯ್ತಾಯಯ್ತ ಅಷ್ಟ ಮಾಡ ನೀ ಹಂಗಂತ
ಏಟ ಬಳ್ಬಾರ್ದಲ್ಲ
ಹ್ಮ್
ಹೊಸ ಗಾಡಿ ಯಾವದ ಅದ್ರಾಗ ಬರ
ಹ್ಮ್ ಹ್ಮ್ ಆಯ್ತಾಯ್ತು ನೀ ನೀ
ಹ್ಮ ಮ ಕೇಳ ನೋಡ್ನೆ ಏನ್ ನಿನ್ ಮನ್ಸಪ ನೀನು ಗಾಡಿ ತೋಕಕ್ದೆ
ಆಯ್ತ ತಗ ಸರಿ ಬರ್ತವ ಇನ್ನೊಂದ್ ಎರಡು ಜನ್ ಬಿಟ್ಟು ಗಾಡಿ ಗಾಡಿ ನೋಡಕ ಬರ್ವಿ ನೀನ್ ರೆಡಿ ಆಗ ಹದ್ರಬ್ಬರು. ಬಂದ್ರ
ಅದೇ ನಾ ಅರು ನೋಡಿ ಆಯ್ತತ್ ನೋಡ ನಿನ್ ಮನ್ಸು ನೀನ್ ಗಾಡಿ ಅದು ಸರಿ ಆಯ್ತು ತಗೊಂದ ಮಾತಾಡ ಇಲ್ಲ ಅ
ಇಲ್ಲ ತಗೊಂಡ ತಗೊಂಡ್ರ ನೋಡಿ ಮಾತಾಡ್ ಬಂದು್ ಕೂಡ ಮಾಹಿತಿ ಮತ್ತೆನು ರಕ್ಕ ಸ್ವಲ್ಪ ಕಣಾಡಸ್ತನ ಕಣಾಡ್ಸ
ಹಓ ನೀ ಬಾ ನೀ ಬಂದು ಗಾಡಿ ಸ್ವಲ್ಪ ನೋಡು
ಹ್ಮ್
ಗಾಡಿ ನೋಡಿಕ ಗಾಡಿ ನೋಡಿ ಹೇಳ ಏನಂತ ಅಂದ ಹಾ ಮಾತಾಡ್ಕ ರಾಕೋದೇನ
ಇಷ್ಟವಡ
ಹ ನೋಡಿ ಮಾತಾಡ್ತನ ಅಂತ ಗಾಡಿದು ಏನ ಗಾಡಿ ನೋಡ್ಕೊಂಡಾದ್ರೂ ಗೊತ್ತಾಗತಲ್ಲ ಮತ್ತೆ ಮಾತಾಡ್ ಪಕ್ ನನಕ್ಕಾ
ಹ್ಮ್ ಹ್ಮ್
ಹ ಮತ್ತೆ ಸುಮನೆ ಎಲ್ಲಿ ನಿನ್ ಗಾಡಿ ನೋಡ್ಲಾರದಂಗ ನಾನು ಎಷ್ಟೇ ಮಾತಾಡಿದ್ರಿ ಏನ್ ಹೇಳ
ಎಲ್ಲ ನೋಡಿದ್ರ ಆಯ್ತ
ಹ್ಮ್ ಸರಿತ ಬರ್ತಲ್ಲ ಬಾ ನೀನ್
ಹ್ಮ್
ಹಾ ಮಾತಾಡಂತ
ಹ್ಮ್ ಮತ್ತ ಕಷ್ಟ ಮಾಡತ ಗಾಡಿ ಎಲ್ಲ ಚಲೋದಂತಿದೆ ಏಳ ಏಳ ತಿಂಗಳು ಹೊಡದಂತಿ ತರಣ
ಆಯ್ತ ಆಯ್ತು ಫೋನ್ ಮಾಡ್ ಬರಕ್ಕತ್ತ
ಹ್ಮ್ ಆಯ್ತ ಆಾಯ್ತು ಸರ್
ಹ್ಮ್
ಹ್ಮ್